ಹಲೊ
ಹಲೋ ಆರಾಮಿದ್ದೀರಾ
ಹಾ ಆರಾಮಿದೀವಿ ನೀವು
ನಾವು ಆರಾಮಿದ್ದೀವಿ
ಏನು ಇಲ್ಲ ಇವಾಗ ನಾಷ್ಟಾ ಮಾಡಿದ್ವಿ ಹ್ಮ್ ನಾಸ್ ಸ್ಟ ಮಾಡಿ ಪರೀಕ್ಷೆ ನಡೀತಿತ್ತು ಸ್ವಲ್ಪ ತಯಾರು ಮಾಡದ್ವಿ
ಹಾ
ಮಾಡಿ ಇವಾಗ ಸ್ವಲ್ಪ ವಿರಾಮ ಬೇಕಂತ ಹೊರಗಡೆ ಬಂದಿದ್ದೆ ಕೂಡೋಕೆ
ಅದ
ಹಾ ನೀವೇನ್ ಮಾಡ್ತಿದ್ದೀರಾ
ನಾವು ಕುಂತಿದ್ವಿ
ಹೌದಾ ನಿಮಿಗ್ ಪರೀಕ್ಷೆ ನೆಡ್ದಿಲ್ವಾ
ನಮ್ಗೆ ಪರೀಕ್ಷಾ ನಡೀತಿದೆ
ಹೌದಾ
ಹೌದು
ಹ್ಮ ಮೊನ್ನೆ ಎಕ್ಸಾಮ್ ಬ ಪರೀಕ್ಷೆ ಬರುದ್ರಲ್ಲ ಹೇಗಾಯ್ತು
ಚೆನ್ನಾಗಯ್ತು
ಪ್ರಶ್ನೆಗಳೆಲ್ಲಾ ಚೆನ್ನಾಗ್ ಕೇಳಿದ್ರಾ
ಹಾ ಓದತು ಚೆನ್ನಾಗ್ ಕೇಳಿದ್ರು ಅಂದ್ರೆ ನಾವು ಓದಿರೋದೇ ಬಂದಿತ್ತು
ಹೌದಾ ಹೌದಾ ನೀವು ಬಿಡಿ ಎಲ್ಲಾ ಓದಿರ್ತೀರಾ ತುಂಬಾ ಶಾನೆ ಇದ್ದೀರಾ ಅನ್ಸುತ್ತೆ.
ಹಂಗೇನಿಲ್ಲ ಓದಿದ್ವಿ ಚೆನ್ನಾಗ್ ಬ ಚೆನ್ನಾಗಾಯ್ತು.
ಹೌದಾ ಹೌದು ಈ ಹೀಗೆ ಚೆನ್ನಾಗಿ ಓದ್ತಾ ಇರಿ.
ಹಾ ಥ್ಯಾಂಕ್ ಯು.
ಮತ್ತೆ ಏನ್ ಮಾಡ್ತಿದ್ರ. ಸಮಾಚಾರ
ಏನಿಲ್ಲ ಕುೂತ್ಕೊಂಡಿದ್ವಿ ಹಂಗೆ ನಮ್ಮ ಅಜ್ಜಿ ಮನೆ ನೆನ್ಪಾಯ್ತು.
ಹೌದಾ
ಹಾ
ಹ್ಮ ಹೇಳಿ ಹಂಗಾದ್ರೆ ನಿಮ್ಮ ಅಜ್ಜಿ ಬಗ್ಗೆ ಅವ್ರೆಲ್ಲಾರ ಬಗ್ಗೆನು.
ನಾವ್ ಅಂದ್ರೆ ನಮ್ಮ್ ಅಜ್ಜಿ ಬೇಸಿಗೆಯಲ್ಲಿ ಹೋದ್ರೆ ಅಲ್ಲಿ ಮರ ಇತ್ತು ಒಂದು ಒಣಿಗೆ ಮರ. ದೊಡ್ಡ್ದ ಒನಿಗ ಮರ ಇ ಹೌದು ಅದ್ರಿಗೆ ಜೋಕಾಲಿ ಎಲ್ಲಾ ಹಾಕ್ ಕಿದ್ದರು ಎಲ್ಲಾರೂ ಹ ನಾವು ಚಿಕ್ಕ ಮಕ್ಳ ಜಾಸ್ತಿ ಜನ ಇ ೀವಿ ನಮ್ಮ್ ಮನೆಯಲ್ಲಿ ತೂಗೋದು ಹಾ ತೂಗ ತೂಗೋದು
ಹ್ಮ ಅಂದ್ರೆ ಜೋಕಾಲಿ ಎಲ್ಲಾ ಹಾಕೋತಿದ್ರ
ಇವಾಗ ಆಹ ಬೇಸಿಗೆ ಅಂದ್ರೆ ಮಾವಿನಕಾಯಿ
ಹೌದು
ಹ ಮಾವಿನ ಕಾಯಿ ಕಟ್ ಮಾಡ್ಕೊಳ್ ಹ ಹೌದು ನಮ್ಮ ಚಿಕ್ಕಪ್ಪರ್ ತೋಟಾನೇ ಇತ್ತು ಮಾವಿನ ಕಾಯಿ ತೋಟ
ಹೌದಾ ಮತ್ತ್ ನನಗೂ ಕೊಡ್ತೀರಾ ಮತ್ತೆ ಮೌನ್ ಕಾಯನಾ
ಹೌದು ಮತ್ತೆ ನಮ್ಮದ್ ಹೌದು ಕೊಡ್ತೀನ್ ಖಂಡಿತ.
ಕೊಡಿ ಧನ್ಯವಾದಗಳು.
ಮತ್ತೆ ಏನಂದ್ ದೆ ನಮ್ಮ್ ನಮ್ಮ್ ಅಜ್ಜಿಗೆ ತುಂಬಾ ಇಷ್ಟ ಇವಾಗ್ ಬೇ ಬೇಸ್ಗೆಯಲ್ಲಿ ಮಲ್ಲಿಗೆ ಎಲ್ಲಾ ಜಾಸ್ತಿ ಬಿಡುತ್ತೆಲ್ಲಾ
ಹೌದು ನನ್ಗೂ ಮಲ್ಗೆ ಹೂವು ಅಂದ್ರೆ ತುಂಬಾ ಇಷ್ಟ
ಹ್ಮ ನಮ್ಮ ಅಜ್ಜಿ ನಮಗೆಲ್ಲ ಗಂಟ ಹಾಕಿ ತುರುಬೆಲ್ಲ ಸುತ್ ಅದ್ರರಿಗೆಲ್ಲ ಮ ಮಲ್ಲಿಗೆ ಜಾಸ್ತಿ ಹೂವ ಮುಡ್ಸಿ ನಮ್ಮಜ್ಜಿಗೆ ಹಂಗೆ ಇಷ್ಟ ಏನ್ ನಮಗೆಲ್ಲ ಮಲ್ಲಿಗ್ ಗೆ ಹೂವ ಮುಡಸೋದು
ಹೌದು ಅಜ್ಜಿ ಅವ್ರಿಗೆ ಅಂದ್ರೆ ಅದೇ ತರ ಆಸೆ ತೆ ಇರುತ್ತೆ ಅಲ್ವಾ
ಹೌದು ಪ್ರತಿ ದಿನ ಸಂಜೆ ಜೆ ನಾವು ಎಲ್ಲಾ ಎಲ್ಲಾರು ನಾವು ಮನೆಯಲ್ಲಿರೋ ಹೆಣ್ಮಕ್ಳ ಎಲ್ಲಾ ಮುಟ್ಕೊತಿದ್ವಿ ಪ್ರತಿ ದಿನ ಹೌದು ಸಂಜೆ ನಾಲ್ಕು ಕಾಯ್ ನಾಲ್ಕಕ್ ಗಂಟೆ ಆಗಿದೆ ಅಂದ್ರೆ ಎಲ್ಲರೂ ಹೂವ ಕೀಳೋದಕ್ಕೆ ಹೋಗ್ತಿದ್ವಿ ಸ್ ತುಂಬಾ ಚೆನ್ನಾಗಿ ಯಾರ್ ಜಾಸ್ತಿ ಕೀಳ್ತೀರಾ ಅಂತ ನಮ್ಮ್ ಅಜ್ಜಿ ನ ನಮ್ಮಲ್ಲೇ ನಮ್ಗೆ ಸ್ಪರ್ಧೆ
ಓ ಹ ಹಾ
ಕಿಳ್ತೀರಾ ನೋಡೋಣ ಕೀಳ್ರಿ ಕೀಳ್ರಿ ಅನ್ನೋದು ಅದೆಲ್ಲ ಒಂಥರ
ತುಂಬಾ ಮಜಾ ಮಾಡಿದಿರ ಅನ್ಸತ್ತೆ ಅಲ್ವಾ
ಹೌದು ಅದೆಲ್ಲ ಒಂಥರ ಸ್ ಸಿಹಿ ನೆನಪು
ಹೌದೌದು ಅಂದ್ರೆ ಅಜ್ಜಿ ಮನೆ ಅಂದ್ರೇನೆ ಒಂದ್ ದೊಡ್ಡ ಅದ್ಭುತ ಅದನ್ನ ವರ್ಣೇನೂ ಮಾಡಕ್ಕಾಗಲ್ಲ
ಹೌದು ಅಲ್ಲಿ ನಾವ್ ಏನ್ ಮಾಡ್ರು ನಮ್ಮ್ ಅಜ್ಜಿ ಸಮಾಧಾನದಿಂದ ಹಂಗೆ ಮಾಡ್ಬಾರ್ದು ಅಷ್ಟೇ ಹೇಳ್ತಿದ್ರು ನಾ ಅಮ್ಮ ತರ ಕಿರ್ ಚ್ಚಾಡ್ತಿರ್ಲಿಲ್ಲ
ಹೌದು ಆದ್ರೆ ಅಹ ಅಜ್ಜಿ ತುಂಬಾ ತಾಳ್ಮೆಯಿಂದ ಇರ್ತಾರೆ ಯಾಕಂದ್ರೆ ಅವಾಗ ಅವರು ಅವಾಗಿನವ್ರಲ್ವಾ
ಹೌದು
ಹಾಗಾಗಿ ಅವರು ತುಂಬಾ ನಿಧಾನವಾಗಿರ್ತಾರೆ
ಮತ್ತೆ ಎಲ್ ನಮ್ಮ್ ಅಜ್ಜಿ ನಮ್ಗೆ ಮ ಬೆಳಗ್ಗೆ ಬೆಳಗ್ಗೆನೆ ನಮ್ಗೆ ರಾಗಿ ಅಂಬ್ಲಿ ಮಾಡ್ಕೊಡ್ತಿತ್ತು
ಹೌದು ನಮ್ಮಜ್ಜಿನು ಕೂಡ ನಮ್ಮನೆಲ್ಲೂ ಅದು ಮಾಡ್ತಾರೆ
ಹೌದಾ ಅದೆಲ್ಲ ತುಂಬಾ ಇಷ್ ಇಷ್ಟದಿಂದ ತಿಂತಿದ್ವಿ ನಾವು ಅಯ್ಯೋ ಕುಡಿತಿದ್ವಿ ಮತ್ತೆ
ಹಾ
ಚೆನ್ನಾಗ್ ಅನ್ಸ್ತಿತ್ತು ಅಂದ್ರೆ ಇವಾಗ ಅಂದೆಲ್ಲಾ ಮಾಡಲ್ವಲ್ಲ ಇವಾಗೆಲ್ಲಾ ಹಾಲ್ ಕೊಡ್ತಾರೆ ನಮ್ಮ ಅಜ್ಜಿ ಆಲ್ಗಿಂತ ಮುಂಚೆನೆ ರಾಗಿ ಅಂಬಲೀ ಕೊಡ್ತಿದ್ರು ಎಲ್ಲಾರ್ಗು ನಮ್ಗೆ ಹ ನಾವೆಲ್ಲಾ ಇಷ್ಟದ ಒಂದೊಂದ್ಸಲ ಕಾರಲಿ ಆರ ಮಾಡ ಸಮೇತ ಮಾಡ್ತಿದ್ರು ಸಿಹಿ ಒಂದ್ಸಲ ಮಾಡ್ತಿದ್ರು ಖಾರದ ಅಂಬ್ಳಿ ಒಂದಸ ಎಲ ಮಾಡ್ತಿದ್ರು
ಹ ಹ ಅಂದ್ರೆ ಖಾರದ ಅಂಬ್ಲೆ ಅಂತಂದ್ರೆ ಖಾರ್ ಪುಡಿ ಹಾಕ್ತಾರ ಅದ್ರೊಳಗೆ
ಹಾ ಇಲ್ಲ ಇಲ್ಲ ಅದ್ರಲ್ಲಿ
ಅಂದ್ರೆ ಖಾರದ್
ಸ್ವಲ್ಪ ಹಾಕ್ತಾರೆ ಉಪ್ಪು ಹಾಕ್ತಾರೆ ಅದಗೆ ಸ್ವಲ್ಪ ಮೆಣಸಿನ್ಕಾಯಿ ಮೆನ್ಸು ಬರುತ್ತೆಲ್ವಾ ಮೆಣಸು ಅದೆಲ್ಲ ಹಾಕಿ ಕೊಡ್ತಿದ್ರು ಮತ್ತೆ ಅದ್ರಲ್ಲೇ ಸಿಹಿ ಆಹ ರಾಗಿ ಎಲ್ಲಾ ಒಣಗಸಿ ಇದ ಮಾಡಿ ಪುಡಿ ಅದನ್ನ ಅದ್ರೊಳಗಡೆ ಹಾಲು ಎಲ್ಲಾ ಹಾಕಿ ಇದ್ ಮಾಡಿ ಉಂಡೆ ಕಟ್ ಕೊಡ್ತಿದ್ರು ರಾಗಿದು
ಹೌದು
ನಾವಂತೂ ಅದನ್ನೆಲ್ಲಾ ತುಂಬಾ ನೆನಪಸ್ಕೊತಾ ಇರ್ತೀನಿ ನಮ್ಮ ಅಜ್ಜಿ ಅದೆಲ್ಲಾ ಮಾಡ್ಕೊಟ್ಟ ಹ ಹೌದು ಬೇಸಿಗೆ ಅಂದ್ರೆ ಅದೇ ನೆನಪಾಗುತ್ತೆ ಅಲ್ವಾ ಅಜ್ಜಿ ಮನೆಗೆ ಈ ಟೈಮ್ಗೆ ಹೋಗ್ತಿ ಈ ಸಮಯಕ್ಕೆ ಹೋಗ್ತಿದ್ವಿ ಹಿಂಗ್ ಮಾಡ್ತಿದ್ವಿ
ಹೌದು ಆದ್ರೆ ಈಗಿನ ಮಕ್ಳಿಗೆ ಇಲ್ಲ ಈಗನ್ ಮಕ್ಕ ಮಕ್ಕಳಿಗೆಲ್ಲ ಅವೆಲ್ಲ ಗೊತ್ತನ ಇಲ್ಲ ಎಲ್ಲಾರೂ ಏನಾಗಬಿಟ್ಟ ಕಿದ್ದಾರೆ ಅಂತಂದ್ರೆ ಅಹ್ ಸಮಯ ಕೊಟ್ಟು ಎಲ್ಲರ ಜೊತೆ ನಕ್ಕೊಂಡು ಖುಷಿಯಿಂದ ಇರೋದೇ ಇಲ್ಲ. ಯಾವ್ಯಾವೊ ಲೋಕದಲ್ಲಿ ಇರ್ತಾರೆ ಈಗಿನ್ ಮಕ್ ಮಕ್ಳೆಲ್ಲ
ಹೌದು ನಾವಂತೂ ತುಂಬಾ ಚೆನ್ನಾಗಿ ಇರ್ತಿದ್ವಿ. ನಮ್ ನಾವು ಒಂದು ಐದ್ ದ ಜನ ಇದ್ವಿ ಚಿಕ್ ಚಿಕ್ ಎಲ್ಲಾರೂ ನಾವ್ ಚಿಕ್ ಚಿಕ್ ಮಕ್ಳೇ ತುಮ್ ಆಟಾಡೋದು ಮತ್ತೆ ಬಿಸಿಲು ಜಾಸ್ತಿ ಆದಾಗ ಮರದ ಕೆಳಗಡೆಯಿಂದ ಆ ಕಡೆ ಹೋಗ್ಬಾರ್ದಿ ತು ನಮ್ ಅಜ್ಜಿಗೆ ಅಲ್ಲೇ ನಿಂತು ನದಿ ದಡ ಆಡ್ತಿದ್ವಿ. ಸೋತೋದವ್ರ್ ರು ನಾವ್ ಏನ್ ಹೇಳಿದ್ರೆ ಅದ್ ಮಾಡ್ಬೇಕು. ಸೋತೋದವ್ರ್ಗೆ ಸುಮ್ ಸುಮ್ನೆನೆ ನಾವ್ ಆ ಅದ್ ಮಾಡು ಇದ್ ಮಾಡು ಅಲ್ಲಿಜಿಗಗಿ ಬೇಕ್ ಇಲ್ಜಿಗಿಬೇಕು ಅಂತ ಹೇಳುದ್ ರ ಅದೆಲ್ಲ ಮಾಡ್ಬೇ ಕಿತ್ತು ಅವ್ರು ನಾನಂತೂ ಸು ತೊಗೂಳ್ಬಾರ್ದಪ್ಪಾ ಅಂತಾನೇ ನೀನ್ ಅನ್ಕೊಂತಿದ್ದೆ.
ಹೌದು ಮತ್ತೆ ಯಾರಿಗಾದ್ರೂ ಆಸೆ ಇರುತ್ತ ಸ ಸೊಲ್ಬೇಕ ಅಂತ ನಾನ್ ಯಾವ್ಲೂ ಗೆಲ್ಬೇಕು ಕನ್ ಅನ್ನದ್ದೆ ಆಸೆ ಇರುತ್ತೆ ಅಲ್ವಾ.
ಹೌದು.
ಹೌದು ಹ್ಮ್ ಮತ್ತೆ ಇನ್ನೇನ್ ಮಾಡಿದ್ರಿ. ಹಲೋ.
ಇನ್ ಏನ್ ಏನ್ ಮಾಡ್ತೀವಿ ಆತರ ಡೈಲಿ ಇರ್ತಿದ್ವಿ. ಮತ್ತೆ ಇನ್ನಿ. ಅ ಸ್ಕೂ ಇನ್ನ ಶಾಲೆಯೋ ಇನ್ ತೆಗಿತಾರೆ ಅಂದ್ರೆ ನಮ್ಗ್ ಅವಾಗ್ ಬೇಜಾರು ಅಜ್ಜಿ ಮನೆ ಬಿಟ್ಟು ಹೋಗ್ಬೇಕಲ್ವಾ.
ಹೌದು. ಹೌದೌದು. ನಾವು ಆಗೇನೆ. ನಮ್ ಅಜ್ಜಿ ಮನೆಲ್ಲಿ.
ಹಾ.
ಹ ನಾವು ರಾತ್ರಿ ಹೊತ್ತು ಮಲಗ್ಬೇಕಾದ್ರೆ ನಕ್ಷತ್ರ ಎಲ್ಲಾ ನೋಡೋದು ಆಮೇಲೆ ನ ನಮ್ ಅಜ್ಜಿ ಜಿ ಅವರಿಗೆ ನಾವು ಹೇಳ್ತಿದ್ವಿ ನಕ್ಷತ್ರ ಒಮ್ಮೊಮ್ಮೆ ಬಿಳು ಬಿಳೋ ತರ ಆಗ್ತಿತ್ತು. ಆಗ ಬಿಳ್ಬೇಕ್ ಕಾದ್ರೆ ನಾವ್ ನಮ್ ಅಜ್ಜಿ ಅಥವಾ ಅಜ್ಜಾಗೆ ಹೇಳ್ತಿದ್ವಿ ನೋಡಿ ಅಲ್ಲಿ ಎಷ್ಟ್ ನಕ್ಷತ್ರ ಬೀಳ್ತಿದೆ ಅಜ್ಜಿ ಅಂತ ಹಿಂಗ್ ಹೇಳಿದ್ರೆ ಅವ್ರು ಹೇಳೋರು ಈಗ ಅದ್ ಬೀಳ್ತಿದೆ ಏನಾದ್ರು ಅನ್ಕೋ ನೀನು ಮನಸಲ್ಲಿ ಕಣ್ ಮುಚ್ಕೊಂಡು ಅದು ಆಗುತ್ತೆ ಅಂತ ಎಲ್ಲ ಹೇಳೋರು.
ಹೌದಾ
ಹಾ ನಾವ ಅವಾಗೆಲ್ಲಾ ಕೈ ಮುಕೊಂಡು ಏನಾದ್ರು ಅನ್ಕೊಣೋದು ಎಲ್ಲಾ ಮಾಡ್ತಿದ್ವಿ. ಮತ್ತೆ ಅದು ನಾವ್ ಯಾವಾಗ್ಲೂ ಮನೆ ಹ ಆ ಹಾ
ನಾ ನಮಗೂ ಹೆಂಗಂದ್ರೆ ಆ ಮೂರು ನಕ್ಷ ತ್ರ ಸೇಮ್ ಬರುತ್ತೆ ಅಲ್ವಾ ಆಕಾಶದಲ್ಲಿ ಯಾವಾಗಾದ್ರು ನೋಡಿದೀರಾ ಮೂರ್ ನಕ್ಷತ್ರ ಲೈ
ಹ ಅಂದ್ರೆ ಹಿಂಗೆ ಒಂದೇ ಸಮವಾಗಿ ಬರೋದು ಹೌದೌದು ಸಮವಾಗಿ
ತೀರ ಅದನ್ನ ಅದನ್ನ ಮೂರ್ ನಕ್ಷತ್ರನ ನಾನು ಸ್ ಯವ್ ಅವಾಗೂ ಹಂಗೆ ಹೇಳ್ತಿದ್ದೆ ನಾನು ನನ್ ಫ್ರೆಂಡ್ ವೈಷ್ಣವಿ ಅಂತಿದ್ಲು ಅವಳು ಅದು ನಾನು ಅಂತರ ನಾವ್ ಹೇಳ್ಕೊತಿದ್ವಿ.
ಹೌದಾ ನಿಮ್ಗೆಳ್ತರ್ನೆಲ್ಲ ನೆನ್ಸ್ಕೋತಿದ್ರಿ ಅಂದ್ರೆ ನಕ್ಷತ್ರ ನೋಡ್ಬಿಟ್ಟು.
ನಾನು ಅದ್ ಈ ಫ್ರೆಂಡು ಇದ್ ಈ ಫ್ರೆಂಡು. ಅನ್ನೋದು ಇಲ್ಲಾಂದ್ರೆ ಇದು ಅಪ್ಪ ಇ ಇದು ಅಮ್ಮ ಇದ್ ಅವ್ರು.
ಹಃ ಹಃ ಹಾ.
ಆತರ ನೆನ್ಸ್ಕೊಂಡ್ತಿದ್ವಿ. ಮತ್ತೆ ಎಲ್ಲಾ ಅವಾಗ ನಮ್ಮತ್ ತಾತ ಅವ್ರು ಹೇಳ್ತಿದ್ರು ಜಿಮ್ ಅಂದ್ರೆ ಯಾರಾದ್ರರು ಇದು ಆದ್ರೆ ಎಲ್ಲಾ. ಅಲ್ ಇರ್ತಾರೆ ನಕ್ಷತ್ರಗಳ ಆಗ್ತಾರೆ.
ಹೌದು ಅ ಮತ್ತೆ ಎಲ್ಲಾ ಎಲ್ಲರೂ ಮರ್ಣ ಹೊಂದ್ರೆ ಅಲ್ಲಿಗ್ ಹೋಗ್ತಾರೆ ನಕ್ಷತ್ರ ಆಗ್ ತರೆ ಅವ್ರು ಅಂತ ಎಲ್ಲ ಹೇಳ್ತಿದ್ರು ನಮ್ ಅಜ್ಜಿ ಜಿನು ಕರೆಕ್ಟು ನೀವ್ ಹೇಳೋದು ಸರಿ ಇದೆ. ಹೌದು ಕರೆಕ್ಟ್ ನೀವೆಲ್ಲಾ ಹೇಳೋದು ಸರಿನೇ ಇದೆ ನಮ್ ಮನೇಲೂ ಅದೇ ಹೇಳ್ತಿದ್ರು ಅಜ್ಜಿ. ಹಲೋ. ಹಲೋ.
ಆತರ ಅಲ್ಲ ತುಂಬಾ ಇ ಮೇಲೆ ಮಲ್ಗಿದ್ವಿ ಎಲ್ಲಾರು.
ಹೌದು ಹೌದು ಅಂದ್ರೆ ನಾವು ಮನೆ ಅಂಗ್ಳ ಇರುತ್ತಲ್ವಾ. ಹಾ
ಅಲ್ ಮಲಗ್ತೀದ್ರ?
ನಾವು ಹೊರಗಡೆ ಮಲ್ಕತಿದ್ವಿ ಅಂಗಳ ಅಂಗಳಲ್ಲಿ ಅಂದ್ರೆ ಮನೆ ಮುಂದೆ ಅಂಗಳ ಇರುತ್ತಲ್ವಾ ಸ್ವಲ್
ಹಾ ಆ
ಕೋತಿದ್ವಿ.
ಅಲ್ಲಿ ಚೆನ್ನಾಗಿರುತ್ತೆ ನಾವನ್ ನಮ್ ಹ ನಮ್ಗಂದ್ರೆ ಮಾಡಿ ಮನೆ ಮೇಲೆ ಮಲಗೋದೆ ಎಲ್ಲರಿಗು ಇಷ್ಟ ನಮ್ಗೆ.
ಹೌದು
ಮನೆ ಮೇಲೆ ಮಲಗಿದ ಆ ಖುಷಿ ಖುಷ್ ಷಿ ಎಲ್ಲರೂ ಅದು ಏತ್ಕೊಂಡ್ ಹೋಗೋಣ ಇದೆ ಗೋಣ ನಾವ್ ಒಬ್ಬೊಬ್ಬಸ್ ಗೆ ತಗೋಳ್ರಿ ಬೆಡ್ ಶೀಟ್ ತಗೋಳ್ರಿ ಅಂತ ಒಬ್ಬೋಬ್ ಪ್ರನನ್ಸ್ ತರ ಚೆನ್ನಾಗಿರ್ತಿತ್ತು.
ಎಲ್ಲರೂ ಒಂದೊಂದ್ ತರ ಹಿಡ್ಕೊಂಡು ಆ ನೃತ್ಯ ಮಾಡ್ಕೊಂಡು ಹೋಗ್ತಿದ್ರು ಆಮೇಲ್ ಮೇಲೆ.
ಹೌದು ನಂಗ್ ಅಲ್ ನಾನಂತೂ. ನಾನಿಲ್ಲೆ ಮಲಗ್ಬೇಕು ನಾಣ್ ಅಜ್ಜಿ ಪಕ್ಕದಲ್ ಮಲ್ಗ್ಬೇಕು ಆತರ ಎಲ್ಲ ಗಲಾಟೆ ಮಾಡ್ಕೊಂತ್ತಿದ್ವಿ.
ಹೌದಾ.
ಹ್ಮ್ ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ ಹಂಗೆ ನೆನ್ಪ್ ಪಾಯ್ತು. ಅಜ್ಜಿ ಮನೆ ಅಂದ್ರೆನೆ. ಸಿಹಿ ನೆನ್ಪುಗಳಲ್ಲ್ವಾ.
ಹೌದು ನಮ್ ಅಜ್ಜಿಗೆ ನಾವು ಹಾಗೆ ಮಾಡ್ತಿದ್ವಿ ಅಜ್ಜಿ ನೀನ್ ನನ್ ನನ್ ಕಡೆ ತಿರ್ಕೊಂಡ್ ಮಲ್ಕೋಬೇಕು ಅಂತ ನಾನು ಆಮೇಲೆ ಅವ್ರು ನಮ್ ಮನೇಲಿ ಇನ್ನೊಬ್ರು ನಮ್ ಅಕ್ಕ ಅವ್ರೆಲ್ಲ ನನ್ ಕಡೆ ತಿರ್ಕೋಬೇಕಂತ ಹಂಗೆ ನಮ್ ಅಜ್ಜಿ ಅದಿಕ್ಕೆ ಯಾರ್ ತಗು ಮಲ್ಕಣ ನಡ್ರಿ ಅಂತ ಹೇಳಿ ಸೀದಾ ಮಲ್ಕೊಂಡ್ಬಿಡ್ತಿದ್ ಅವ್ರು ಹಃ ಹಃ.
ಹಃ ಹ ಹ. ಹಾ ಸರಿ. ಸರಿ ಇಲ್ಲ.
ಹಾ ಹ ಸರಿ ಆಯ್ತು. ಹ್ಮ್.